ಹಲೋ
ಕೆಳ್ಸತಿದ್ಯಾ
ಹಾ ಕೇಳಸ್ತಾ ಇದ್ದೇನೆ ನಿಮ್ಗೆ
ಹಾ ಕೇಳಿಸ್ತಾ ಇದೆ
ಏನ್ ಮಾಡ್ತಾ ಇದ್ದೀ್ರರಿ
ಈಲ್ಲಾ ಹಾಗೆ ಅಡ್ಡ ಆಡ್ತಾ ಇದ ಇದ್ವಿ ಮೇ ಹೊರಗೆ
ಹ ಹಾ
ನೀವ ನ್ ಮಾಡ್ತಿದ್ರಿ ಹಾ ಸಂಜೆ ಹಕ್ಕಿಂಗ್ ಅಂತೆ ಅಲ್ಲಾ ಇಲ್ಲೇ ನಮ್ಮ ಮನೆ ಮೇಲೆ ಇ ಟೆರೆಸ್ ಇದೆ ಅಲ್ಲ
ಹಾ
ಹಾಗೆ ತಿರ್ಗ ಆಡ್ತಿ ನೀವೇಏನ್ ಮಾಡಾ್ತೀರಿಿ ಹೋಗ್ತಿದ್ರಾ
ಹಾ ನಾ ಹಾ ಹೋಗ್ತೀವಲ್ಲಾ ನಾವು ಸಂಜೆ ಕಡೆ ಮು ಹೋಗ್ತೀವಿ ಹಾಗೆ ಸುಮನೆ ಒಂದ್ ಗಂಟೆಯಿಂದ ಹ ಸುಮ್ನೆ ಹಾಗೆ ತಿರ್ಗಾಡ್ತವಿ ಬಿಟ್ರೆ ಜಿಮ್ ಓ್ತಿವಿ ಬೆಳಿಗ್ಗೆ ಕೂಡ ವಾಕಿಂಗ್ ಹೋಗ್ತೀವಿ ಹ್ಮ್ ನೀವ ಹೋಗ್ತೀರಾ ಜಿಮ್ಗೆ
ಜಿಮ್ ಗೆ ಇನ್ನುೂ ಇಲ್ಲಾರಿೀ ನಮ್ಮ್ ಫ್ರೆಂಡ್ ನಮ್ದ ಗೆಳೆಯರೆಲ್ಲಾ ಹೋಗ್ತಿದ್ರ
ಭ
ಅವರು ಕರೀತಾರೆ ನಾವವು ನೋಡ್ಬೇಕ ಅಂದ್ರೆ ನಮ್ಮ ಮನೆ ಸ್ವಲ್ಪ ದುಡ್ಡು ಟು--ಐದನೂರಂತ ಒಂದ್ ಟು ಮಗಾ ಒಂದ್ ತಿಂಗಳಿಗೆ. ಅಲ್ಲೂ ಅಲ್ಲೂ ಅಷ್ಟೇ ಇದೆಯಾ ಚಿಪ್
ಹಾ ಇಲ್ಲ ಇಲ್ಲಿ ಇಲ್ ಕೇಳಿದೇವಿ ನಾವು ಏಳ್ ಸಾವಿರ ಅಂತ ಅಂದ್ರು ವರ್ಷಕ್ಕೆ ಏಳುರಿಂದ್ ಇದ ಎಂಟು ಸಾವಿರ
ಹಾ ರೀ ಜಾಸ್ತಿ ಆಯ್ತ ಆಗಾದ್ರೆ.
ಹಾ ಹಾ ಜಾಸ್ತಿ ಆಯ್ತು ಸಿಟಿ ಅಲ್ವಾ ಏನು ಮಾಡಕು ಏನ್ ಓದ್ತಾ ಇದ್ದೀರಿ ನೀವು.
ನಾವು ಇವಾಗ ಡಿಪ್ಲೊಮಾ ಮುಗೀತ್ ಇವಾಗ ಡಿಪ್ ಡಿಪ್ಲೊಮಾ ಮುಗಿತಿ ಇವಾಗ ಒಂದ ನಮ್ದ್ ಹಾ ಎಲ್ಲಾ ಚೆನ್ನಾಗಿತ್ತು. ಎಗಸ್ ಪರೀಕ್ಷೆ ಎಲ್ಲ ಚೆನ್ನಾಗಆಗಿದಾವು
ಹಾ
ಫಲಿತಾಂಶ
ಹಾ ಎಳ್ಳೇದು ಟುಕ ಹಾ ಹಲೋ ಹಲೋ ಹಲೋ. ಹಲೋ ಕೇಳಿಸತಾ ಹಾ ಕೇಳಿಸ್ತಾ ಇದೆಯಾ
ಹಾ ಹಾ ಇವಾಗ ಕೇಳಿಸ್ತಾ ಇದೆ.
ಹಾ ಹಾ ಅದೇ ನನಗೆ ಕೇಳಸ್ಲ ಕೇಳಸ್ತಾ ಇರಲಿಲ್ಲ ಅದ್ಗೆ ಕೇಳದೆ ಹ್ಮ್ ನಿಮ್ಗ ಇಷ್ಟು ಹಾ ಹೋಗಬೇಕು ಇವಾಗ್. ಹಾಆ ಹೋಗಬೇಕಅಂತಇದ್ದೀವಿ ಯಲ್ಲಿ ಗೋವಾ ಬಿಟ್ರೆ ಫ್ರೆಂಡ್ಸ್ ಜೋಡಿ ಹೋಗಬೇಕಅಂತಇದ್ದೀವಿ
ಹಾ
ತಿರುಪತಿಗೆ ಯಲ್ಲಿ ಹೋಗಬೇಕಅಂತಿದ್ದೀವಿ ನೋಡೋಣ ಏನ್ ತಿರುಪತಿ ಕರ್ಕೊಂಡ್ರೆ ಕರ್ದ್ರೆ ಹೋಗ್ಬೇಕು. ಹ ಹು ಇಲ್ಲ ಅಂದ್ರೆ ನೋಡನ ನೀವ ಹೋಗಿಲ್ವಾ?
ಎಲ್ಲಾ ಬರ್ತಾರ ಫ್ರೆಂಡ್ಸ್ ಎಲ್ಲ
ಹಾ ಹಾ ಹಾ ಹೋಗ್ಬೇಕು ಅಲ್ಲಿ ತುಂಬಾ ಚೆನ್ನಾಗಿದೆ ಪ್ಲೇಸು ಹು. ನಿಮ್ಗೆ ಎಲ್ಲಿದೆ ನೆಕ್ಸ್ಟ್ ಹಾ ಹೌದಾ
ಹ್ಮ್
ಮತ್ತೆ ಮಂಗಳೂರ ಕಡೆ ಹೋಗಿದ್ದೀರಾ ಮತ್ತೆ ಹಂಗೆ ನೀವು
ಇಲ್ಲ ಇಲ್ಲ ಮಂಗ್ಗಳೂರ್ ಹತ್ರ ಅದು ಹೋಗಲಿಲ್ಲಾ ಲುಚ್ಛ ಇವಾಗ ಹೋಗಿರೋದಂದ್ರೆ ಪ್ರವಾಸಕ್ಕದು ಹೋಗಿರೋದಂದ್ರೆ
ಹಾಇಗ್ಯ
ಹಾಆ
ಹಾ
ಹಾ ಹನುಮಂತ ಗುಡ್ಡ ಇದಕ್ಕ ಹೋಗಿತ್ತು. ಜನಾದ್ರಿ ಹೌದ್ ಹಂಪಿ ಹಂಪಿ ಅದು ಹೋಗಿದ್ವಿ ಕಲ್ಲಿ ನ್ ರತ್ತ ಎಲ್ಲಾ ನೋಡಕಂತ
ಹಾ
ಅಲ್ಲೂ ಚೆನ್ನಾ ಚೆನ್ನಾಗಿದೆ ಎಲ್ಲ ನೋಡೋಕೆಲ್ಲ ದುರತ ಆದ್ರೆ ಸ್ವಲ್ಪ ದೂರ್ ದೂರ ಆಗುತ್ತೆ ನೋಡೋಕೆ ಹ್ಮ್ ಹು ಹು ಎಲ್ಲಾ ಅಡ್ಯಾಡಿ ನೋಡ್ಬೇಕಂದ್ರೆ ಒಂದದಿನ ಒಂದಿನಾನೇ ಬೇಕ ಫುಲ್ ಎಲ್ಲ ನೋಡ್ ಎಲ್ಲ ಫುಲ್ ಎಲ್ಲ ನೋಡ್ಬೇಕಂದ್ರೆ ಒಂದು ಒಂದ ಎರಡ್ ದಿನ ಆದ್ರೂ ಬೇಕಾಗುತ್ತೆ.
ಹಾ
ಚೆನ್ನಾಗಿದೆ ಶಿವನ್ ಮುರ ಶಿವನ್ ಮೂರ್ತಿ ಎಲ್ಲಮೂರ್ತಿ ಎಲ್ಲ ಚೆನ್ನಾಗಿದ್ದಾವೆ
ಹಾ ಈ ಏನ್ ಫ್ರೆಂಡ್ ಜೋತಿ ಹೋಗಿದ್ದರ ಮನೆಯವ್ರ ಜೋಡಿ ಹೋಗಿದ್ದಾರಾ
ಇಲ್ಲ ಫ್ರೆಂಡ್ಸ್ ಜೊತೆ ನೋಗಿದ್ವಿ ಇವಾಗ ಕಾಲೇಜ ಅಲ್ಲಿ ಇರೋ ಫ್ರೆಂಡ್ಸ್ ಎಲ್ಲಾರು ಸೇರಿ ಟ್ರೇನಲ್ಲಿ ಹೋಗಿದ್ದವಿ ಹೋಗಿದ್ದೆ ನಾವೆಲ್ಲಾ ಫ್ರೆಂಡ್ಸ್ ಎಲ್ಲಾ ಹೋಗಿದ್ದೆ ಇದದು ಮೊದ್ನೇ ಸಾಕ್ತಿವಿ ಅದು ಮೊದ್ನೇ ಸಾರಲ್ಲಿ ಟ್ರೈನ್ ಅಲ್ಲಿ ಹೋಗಿದ್ದೆಲ್ಲ ಚೆನ್ನಾಗಿತ್ತು
ಹಾ
ಇಲ್ಲೇ ಹುಬ್ಬಳಿಗೆ ಹೋಗಿ ಹುಬ್ಳಿಯಿಂದ ಟ್ರೈನ್ಿಗೆ ಹೋಗಿದ್ವಿ ಎಲ್ರು
ಹಾ ಮನೆಯವ್ರ ಜೋಡಿ ಹೋಗಿಲ್ವಾ
ಇಲ್ಲ ಮನೆಯವ್ರ ಜೋರಿ ಎ್ದು ಹೋಗಿಲ್ಲ ಮನೆಯವ್ರ ಜೋರಿ ಹೋಗಿದ್ದಂದ್ರೆ ಪುನಃ ಎಲ್ಲ ಹೋಗಿದ್ವಿ
ಹಾ
ಅಲ್ಲ ಅಮ್ಮನ ಮನೆ ಎಲ್ಲಾ ಇದ್ದೆ ಅಲ್ಲಿೇ ಹೋಗಿ ಉಳಿದು ಅಲ್ಲಿ ರಾಧಾಕೃಷ್ಣ ನಾ ಎಲ್ಲಾ ಇದದು ನೋಡ್ಕೊಂಡ ಬಂದಿದ್ದಿ ದೇವಸ್ಥಾನ ಎಲ್ಲ
ಹಾ
ಹ್ಮ್
ಹೌದು ನಿಮಗೆ ಇಷ್ಟವಾದ ಆಹಾರ ಯಾದು
ನಮ್ಗೆ ಇಷ್ಟ ಆದ ಆಹಾರ ಅಂದ್ರೆ ಅವಲಿಕ್ಕೆ ಅದು ಇಷ್ಟ ಚಪಾತಿ ಪಲ್ಲೆಯ ಎನ್ನ ಸಾರ ಹ
ಇದು ಖಲ್ಪ ನಮ ಹಗೆ ನೋಡಿ ಇದು ಅವಲಕ್ಕಿನೂ ಇಷ್ಟ ಆಲೂಗಡ್ಡೆ ಮತ್ತೆ ರಾಗಿ ಮುದ್ದೆ
ಹಾ
ಹ ಅದು ಬಿಟ್ರಿ ನುಗ್ಗೆಖಾರ್ ಸಾಂಬಾರ್ ಇಷ್ಟ ಇದು ನಾನ್ ವಜ ಹ ಮಾಂಸಾಹಾರ ಎಲ್ಲಿ ಬಂದ್ಬಿಟ್ರೆ ಚಿಕನ್ ಚಿಕನ್ ಇಷ್ಟ ಹ್ಮ್ ಸ್ವೀಟ್ ಅಲ್ಲಿ ಬಂದ್ರೆ ಜಾಮೂನ್ ಅದು ಇಷ್ಟ ನಿಮ್ಗೆ
ಹಾ ನಮ್ಗೂ ಅದೇ ಜಾಮೂನು ಮತ್ತೆ ಅಹ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರಲ್ಲ ಅವೆಲ್ಲಾ ಇಷ್ಟ
ಹಾ ಹಾ ಹಾ ಹ ಹ ಹೊರ್ಗಿನದು ಆರಗ್ ತಿಂತೀರಾ ನೀವು್ ಜಾಸ್ತಿ ಏನ್ ಮನ ಮಾಡ
ಮನೆಯಲ್ಲೇ ಜಾಸ್ತಿ ತಿನ್ನೋದು ಯಾವಾಗಾದ್ೂ ಫ್ರೆಂಡ್ಸ್ ಎಲ್ಲ ಅದು ಹೋದಾಗ ಯ ಹೊರಗೆ ಹೋದಾಗ ಅಷ್ಟೇ ಅದು ಗೋಬಿ ತಿನ್ನೋದು ನೂಡಲ್ಸ್ ತಿನ್ನೋದು ಅಷ್ಟೆ
ಹ್ಮ್ ಹ್ಮ್ ನೆಕ್ಸ್ಟ್ ಯಾವಾಗಾದ್ರೂ ಎಲ್ಲಿಗಾದ್ರೂ ಟ್ರಿಪ್ಗೆ ಹೋಗ್ಬೇಕಂತ ಏನಾದ್ೂ ಪ್ಲಾನ್ದೆಾ
ಪ್ಲ್ಯಾನ್ ಅಂದ್ರೆ ಪ್ಲ್ಾನ್ ಫ್ರೆಂಡ್ಸ್ ಅದು ಸೇರಿ ಮಾಡಿದ್ವಿ ಹಾಗೆ ಹೋಗ ಬಕಂತ ಮುರುಡೇಶ್ವರ ಅಲ್ಲಿ ಇಲ್ಲಿ ಅಂತ ದೂರ ದೂರ ಅಂದ್ರೆ ಇವಾಗವ ೂ ಮುಗತ ಅಲ್ಲ ನಮ ಕಾಲೇಜು ಎಲ್ರುೂ ತಮ್ ತಮ್ ಕೆಲಸ ಹುಡ್ಕೊಳೋಕ್ ಯ್ದ್ ಮಾಡಕ ಇದ್ ಮಾಡಕಂತ ಎಲ್ರೂ ಟೈಮ್ ಸಿಕ್ತಿಲ್ಲ ಇವಾಗ
ಹ್ಮ ಹ್ಮ್ ಅಷ್ಟ ಜನರಲ್ಲಿ ಒಬ್ಬರು ಕ್ಯಾನ್ಸಲ್ ಮಾಡಿದ್ರೆ ಟ್ರಿಪ್
ಹಾ ಹೌದು ಒಬ್ಬ್ರ ಒಬ್ಬರು ಎ ಎಲ್ಲಾ ಹೂ ಒಂದು ಲಾಸ್ಟಿಗೆ ಒಬ್ಬರು ಇಲ್ಲಾಂದ್ರೆ ಗೀತಾ ಮೇಲೆ
ಹಾ ಎಲ್ಲ ಟ್ರಿಪ್ಪೇ ಕ್ಯಾನ್ಸಲ್ ಅದು
ಒಂದು ವೈಯಕ್ತಿಕ ಏನಾದ್ರು ಹೇಳ್ತಾರೆ ಇಲ್ಲ ಮನಲ್ಲೇ ಹೀಗ್ ಹೇಳಿದ್ರು ಮನೇಲಿ ಬೇಡ ಅಂದ್ರು ಮನೇಲ್ಲ ಇದಾಯ್ತು ಅದಾಯ್ತು ಅಂತ ಹೇಳ್ತಾರೆ
ಹ್ಮ್ ಸ್ಟಾರ್ಟಿಂಗ್ ಎಲ್ಲ ಹೇಳ್ತಿರ್ತ ಹೋಗೋಣ ಹೋಗೋಣ ಅಂತ ಅಂತೇಳಿ ಒಂದ ವಾರ ಪ್ಲಾನ್ ಮಾಡ್ತೀವಿ ಆಮೇಲೆ ನೋಿದ್ರೆ ಒಬ್ಬರು ಕ್ಯಾನ್ಸಲ್ ಆದ್ರ ಇಡೀ ಟ್ರಿಪ್ ಬೈ ಕ್ಯಾನ್ಸಲ್ ಆಗಬಿಡುತ್ತೆ
ಅದರಲ್ಲಿ ಎ ಎಲ್ರು ಎಲ್ರು ಹ ಹೂ ಅಂತ ಹೇಳಿ ಲಾಸ್ಟಿಕ್ ಬೇಡ ಅಂದ್ರೆ ಮುಗತು ಅನ್ಕೊಂಡಿರೋದೆಲ್ಲ ಮತ್ತೆ ಮತ್ತೆ ಪ್ಲಾನ್ ಮಾಡ ಮಾಡ್ಬೇಕಂದ್ರೆ ಅನ್ಸೋದಲ್ಲ ಈ ಹೇಗೆ ಆಗುತ್ತೆ
ಹ ಹಾ ಏನ್ ಬಿಡಪ್ಪ ಮತ್ತೆ ಕನ್ಸ ಸರಾಗುತ್ತೆ ಏನು ಇಂಟ್ರೆಸ್ಟ್ ಇರಲ್ಲ ಅಂತೇಳಿ
ಮಾಡಿದ್ರೆ ಇವತ್ ಮಾಡಿದ್ವಿ ಅಂದ್ರೆ ನಾಳೆ ಹೋಗ್ಬಿಡ್ಬೇಕ್ ಅಂದ್ರೆ ಅದ ಚೆನ್ನಾಗ್ ತಿರ್ಗಾಡ್ದಂಗ ಆಗುತ್ತೆ
ಹ್ಮ್
ಹೋಗಿದ್ ಕನಗ ಕರೆಕ್ಟ್ ನೋಡೋದಾಗ ಆೈತಿ ಯಾವ್ದಾದ್ರು ಹೊಸ ಸ್ಥಳಗಳೆಲ್ಲ
ಮತ್ತೆ ಎಂಜಾಯ್ಮೆಂಟ್ ಕೂಡ ಆಗುತ್ತೆ
ಅದು ಹುಡುಗರ ಜೊತೆ ಗೆಳೆಯರ ಜೊತೆ ಹೋಗೋದೇ ಅದೊಂದು ಬೇರೆ ಏನ್ ನೋಡ್ ಏನ್ ನೋಡ್ತೇವ ಅನ್ನೋದಕ್ಕಿಂತ ಅವ್ರ ಜೊತೆ ಕಳೆದಿರೋ ಇದರು ಇಲ್ಲ ಸಮಯ ಇರ್ತದಲ್ಲ ಹಾ ಅದು ಮತ್ತೆ ಮತ್ತೆ ಮುಂದೆ ಈಗ ಜಾಬ್ ನಿ ಎಲ್ಲ ಬಂತಂದ್ರೆ ಇದೆಲ್ಲಾ ಸಿಗೋದೇ ಇಲ್ಲ
ಹ್ಮ್ ಜಾಬ್ ಬಂದ್ಮೇಲೆ ಹೋಗೋದಕ್ಕು ಆಗತ್ತಲ್ಲ ಹಾ ನೆನ್ಪ ಅಷ್ಟೇ
ನೀವು ಅಡ್ಡ ಆಡಿದ್ದು ನಾವು ತೋಗೋಳೋ ಚಿತ್ರಗಳೆಲ್ಲ ತಗೊಂಡ್ವಿ ಅಂದ್ರೆ
ಹ್ಮ್
ನಾವುಅಷ್ಟೇ ಗೊತ್ತಾಗೋದು ನ ಈಗ್ ಹೋಗಿದ್ವಿ ಅಂತ ಎಲ್ಲ ಬರುತ್ತೆ.
ಹಾ ಹಾ ಹಗೆ.
ಹಾ ನಿಮ್ಗಿದ್ಯಾಾ ಎಲ್ಲಾದ್ೂ ಈ ಊರಿಗ್ ಹೋಗ್ಬೇಕು.
ಹಾ ಹಾ ಇದೆ ಅಲ್ಲ ಇಲ್ಲಿ ಗೋವಾಗ ಹೋಗ್ಬೇಕಂತ. ಇದೆ ಬಿಟ್ರೆ ಇದು. ಯಾದು ರಾಜಸ್ಥಾನಲ್ಲಿ ಕೆಂಪ್ ಕೆಂಪ್ ಗುಲಾಬಿ ಗುಲಾಬಿ ನಗರ ಅಂತ ಇದೆ ಅಲ್ಲಿಗೆ ಹೋಗ್ಬೇಕು ಇದು. ಗುಜರಾತ್ ಅಲ್ಲಿ ನಿಮ್ಗೆ ಗೊತ್ತ ಮ ಅದು ಯಾವದೋ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ದು. ಮೂರ್ತಿ ಇದೆಯಲ್ಲ ದೊಡ್ಡದು ಹ ಹಾ ಹೌದ ಹೌದು ಅದ್ರೊಳಗೆಲ್ಲ ಮನೆ. ತರ ಇದೆಯಲ್ಲ. ಅಲ್ಲಿಗ್ ಹೋಗ್ಬೇಕಂತ ತುಂಬಾ ಇಷ ಇದೆ ಹ್ಮ್ ಮುಂದೆ ಹೋಗ್ಬೇಕ. ಜಾಬ್ ಸಿಕ್ ಮೇಲೆ ನೋಡ್ಬೇಕಂತ ಇದೆ ಏನ್ ಮಾಡುತ್ತೆ ಏನೋ ಗೊತ್ತ.
ಹಾ ಅಂದ್ರ ಜಾಬ್ ಹಾ ಕೆಲ್ಸ ಎಲ್ಲಾ ಸಿಕ್ಮೇಲೆ ಚಲೋ ಚೆ ಕೆಲ್ಸ ಸಿಕ್ಕ್ರೆ ಒಂದ್ ಒಂದ್ ಎರಡ್ ಮೂರ್. ವರ್ಷ ಚೆನ್ನಾಗಿ ಇದೊ ಕೆಲ್ಸ ಮಾಡಿ ಆಮೇಲೆ ಹೋಗ್ಬೋುದು.
ಹಾ.
ಹ್ಮ್ ಹ್ಮ್.
ಮತ್ತೆ ನಿಮ್ಗೆ ಇಷ್ಟವಾದ ಆಹಾರ ಯಾವುದು.
ಆಹಾರ ಅಂದ್ರೆ ಚಪಾತಿ ಪಲ್ಯ ಅದು ತಿಂತೇವಿ.
ಹಾ.
ಅನ್ನ ಸಾರು ಇದೇ ದಿನನಿತ್ಯ ಇದ್ರೆ ಅದೇ ಇಷ್ಟ. ಪರೋಟ ಗಿರೋಟ ಎಲ್ಲಾ ಆಟ ಆಟದಲ್ಲಿ. ಕಬಡ್ಡಿ ಖೋಖೋ ಹೈ ಜಂಪ್ ಲಾಂಗ್ ಜಂಪ್. ಇವೆಲ್ಲಾ ಇಷ್ಟ ಸಣ್ಣೋರ್ದಾಗೆಲ್ಲ ಹಾ. ಸಣ್ಣೋರ್ ಇದಾಗೆಲ್ಲ ಸ್ಕೂಲ್ ಅಲ್ಲಿ ಎಲ್ಲ ಇದ್ದು ಮತ್ತೆ ಜಿಲ್ಲಾ ಮಟ್ಟ. ಎಲ್ಲ ಹೋಗಿ ಬಂದಿದೀವಿ ನಾವು ಅವಾಗೆಲ್ಲ ಚೆನ್ನಾಗಿ್ ಆಡೋಕೆಲ್ಲ. ಕಾಲೇಜ್ ಇವಾಗ ಇವಾಗ ಫ್ರೆಂಡ್ಸ್ ಜೊತೆ ಏನಿಲ್ಲ. ಫ್ರೆಂಡ್ಸ್ ಕಾಲೇಜ್ ಬಂದ ಮೇಲೆ ಎಲ್ಲ ಆಟಾ ಅಂದ್ರೆ ನಮ್ದು ಗ್ರೌಂಡ್ ಇರೋದು ಇರ್ಲಿಲ್ಲ. ಆಟ ಆಡೋದಕ್ಕ ಅದು ಏನ ಆಗ್ಲಿಲ್ಲ ಬರೇ ಮೊಬ ಫೋನಲ್ಲೇ. ಮೊಬೈಲ್ ಅಲ್ಲಿ ಆಡೋದು
ಹಾ ಹಾ ಹಂಗೆ ಹ್ಮ್ ಚೆಸ್ ಎಲ್ಲ ಆಡ್ತೀರಾ ನೀವು.
ಹಾ ಚೆಸ್ ಆಡ್ತೀವಿ
ಹಾ ಹಾ
ಕೆೇರಮ್ ಅದೆಲ್ಲಾ ನಿಮ್ಗೆ ಯಾವಾಗ ಗೇಮ್ ಆಟ ಆದ್ರೆ ಇಷ್ಟ.
ನಮಗ್ ನೋಡಿ ಫಸ್ಟ್ ಬಂದ್ಬಿಟ್ಟು ಚೆಸ್ ಅಂದ್ರೆ ಇಷ್ಟ ಕಬಡ್ಡಿ. ಕ್ರಿಕೆಟು ಹ್ಮ್ ವಾಲಿಬಾಲು ಇವೆಲ್ಲಾ ಇಷ್ಟ. ಹಾ ನೋಡ್ತೀವಲ್ಲ. ಬರಿೀ ಆ ಮನೆಿ ಆರ್ ಸಿ ಬಿ ಎತ್ತಲ್ಲ.
ಹಾ ಹಾ ಹೌದು. ಆ ಸಿ ಮ ಹ್ಮ್.
ಅವಾಗ ಹೋಗ್ ಬಿಟ್ರೆ ಚೆಸ್ಸ ಕಾಂಪಿಟೇಷನ್ ನಡ್ತಾ ಇರುತ್ತಲ್ಲ.
ಹಾಂ ರೀ.
ಹ್ಮ್ ಅದು ನೋಡ್ತೀವಿ ಬಿಟ್ರೆ ಕಬಡ್ಡಿ ಅಂತೂ ಜಾಸ್ತಿ. ನೋಡೋದಿಲ್ಲ ಸುಮ್ನೆ ಹಾಗೆ ಇಂಟ್ರೆಸ್ಟ್ ಇದ್ದಾಗ ಅದು ಆರ್ರಿಸಿ ಬಿದ್. ಇರುತ್ತಲ್ಲ ಅವಾಗ ಹಾ ಅವಾಗ ಅಲ್ಲಿ ನೋಡ್ತೇವಿ.
ಹಾ ನಾನು ಮೊದ್ಲು ನೋಡ್ತಿದ್ದೆ ಕಬಡ್ಡಿಿಯ ಅದ್ದು ಇವಾಗ ಇವಾಗ ಬರ್ತಾ ಬರ್ತಾ. ಇ ಇಲ್ಲ ಅವಾಗ ಒಂದ್ಸರಿ ಬೆಂಗಳೂರುಒಂದಸರಿ ಗೆಲ್ತಲ್ಲ
ಹಾ ಹಾ
ಅದೇ ಲಾಸ್ಟ್ ನೋಡಿದ್ದೆ ನಾನು
ಹಾ ಹಾ ಹಂಗೆ
ಅದ್ರ ಮೇಲೆ ಇದನ್ನೇ ಉತ್ಸಾವೇ ಬರಲಿಲ್ಲ ಆಮೇಲೆ
ಹಾ ಸರಿ ಬಿಡಿ ಮತ್ತೆ ಅಷ್ಟತಿ ನಿಮ್ಗೆ ಯಾವಾಗಾದ್
ಕ
ಹಾ ಸರಿ ಧನ್ಯವಾದಗಳು
ಹಾ ಧನ್ಯವಾದ